ನ ಕುಂದಿದ್ವಿ ನಮ್ಮಮ್ಮಿ ಊಟ ಬರ್ರಿ ಊಟ ಮಾಡಮ್ಮ ನಾ ಮುಂಜೆನ ಹೊಂಟಿದನಿ ಇನ್ನ ಹಸವಾಗ್ಯದ ಬಂದಿಲ್ಲಾಕ ಊಟಕ ಬಾ ಅಂದ ಕರ್ಲತ್ರ ಹೊಂಟಿದೇನ್ರಿ ಊಟ ಇರುವ ಮಮ್ಮಿ ಒಂದು ಹತ್ತು ನಿಮಷ ಫೋನ್ನಗ್ ದ ಬರ್ತೀನ ಅಂತ ಹೇಳೇರಿ ಗೊತಾರಿ ಅವ್ರು ಇನ ಊಟಕ್ಕ
ಹಟಾರೆ
ಹಾ ಹ ಚಪಾತಿ ಪಲ್ಯ ಅನ್ನ ಸಾರ್. ಸರ ರೀ
ಹೌದ್ರೀ ಹ್ಮ್ ನಾನ್ ಐದು ತಿನ್ನಲ್ಲ ನಾನ್ ವಜ್ ಹ್ಮ್.
ತಿಂತೀವಿರಿ ನಾನ್ ವೆಜ್ ಹಂಗೇನಿಲ್ಲಾ. ಮಾಡಿದಂದ್ರ ಮನ್ಯಾಗ ತಿಂತೀವಿರಿ ಅವಾಗವಾಗ ಅಪರೂಪ ರೀ ನಮ್ಮ ಮನೆಯಾಗ ಮಾಡೋದು. ನಾನ್ ವೆಜ್
ನಾನ ದಿನಾ ಹಿಂಗೆ ಕ ಕಾಳ್ಪಲ್ಯ ಸಾರ ನನ್ನ ಸಾರ
ಇದೆ ತರಕಾರಿ ರೊಟ್ಟಿ ಪಲ್ಯ ಚಪಾತಿ ಅನ್ನ ಬೇರ್ತದ್ರೀ ತಿಂಗದಾಗ ಒಂದ್ ಹದ್ ತಿಂಗಳು ಒಮ್ಮೆ ಮಾಡ್ತತಿ ನೋಡ್ರಿ ಅಂದ್ರೆ ಚಿಕನ್ ಅವಾಗ ಅವಾಗಲಲ್ಲಂದ್ರೆ ಕರಿ ಮಾಡ್ಕೊಂತತ್ತಿವ್ ರಿ
ಹ್ಮ ಚಿಕನ್
ಅದು ರೂಢಿ ಇಲ್ಲ ರೀ ಜಾಸ್ತಿ ಹಾ ಹೋಳ್ಗಿ ಜಾಸ್ತಿ ಮಾಡ್ತ್ರಿ ಹುಣವಿ ಅದು ಬಂ ತು ಅಂದ್ರ ಹೋಡ್ಗಿ ಏನ್ ಸ್ವೀಟ್ ಮಾಡ್ತೀವಲ್ರರಿ ಮನೆಗಾ
ಹ್ಮ್ ಹ್ಮ್ ಅವಾಗ ಚಂದರೇ ನಿಮ್ಮ್ ಮನ್ಯಾಗ ನಿಮ್ಮ
ಹಾ ಬಾಳ್ ಚೆ ಮಾಡ್ತಾರೆ ಸ್ವೀಟ್ ಮತ್ ಹಬ್ಬಕ್ಕ ಅದೆ ಅಲ್ರಿ ನಾವು ಅಮಸಿ ದಿನ ಹುಡುಗಿ ಮಾಡಿ ನವದ್ಯ ಕೊಡ್ತೀವಲ್ಲಾ
ಹೌದ ಫಸ್ಟ್ ಅದೇ ಹೊಳ್ಗೆ ಹೊಲಗೇನೇ ಹ್ಮ ಒತ್ತು ಶಾವಿಗೆ ಅಂದ್ರೆ ಯಾವದ್ರಿ ಒತ್ತು ಶಾವಿಗೆ ಅಂದ್ರೆ ಬೇರೆದೇನು
ಶಾವಗೆ ಅಂದ್ರ ಅದನ್ನ ಇಟ್ಟು ಕೊಡ್ತಾರಿ ಶಾವಗೆ ಮಾಡಕ ಮಿಷಿನ್ ಆಗಿತ್ತು ಇಟ್ಟು ಒತ್ತತಾರಿ ಒತ್ತಿದ್ರ ತಳ ಶಾವಗಿ ಬೀಳ್ತವ್ರಿ
ಹಾ ಅದ ಅಂದ್ರೆ ಅದೇನ ಅದು ಎದ್ರ ಜೊತೆ ಮಿಕ್ಸ್ ಮಾಡೋದು
ಪಾಯಸ ಮಾಡ್ಕೊ ಉಣ್ಬೋದ್ರಿ ಹಂಗೆ ಪೈಸ
ಹಾ ಸ್ಮ ಅದೇನ ನಮ್ಮ್ ಎಲ್ಲ ಒಂದ್ ಕಡೆ ಹೋಗ್ ಗೆ ಓದಿದ್ದೆ ಪುಸ್ತಕ ನವು ಹತ್ತ ಶಾವಿಗೆ ಕಾಯಿ ಹಾಲಕ ಅಂದ್ರ
ಹೌದೌದ್ರಿ ಹನ್ರಿ ಅವಾಗೆಲ್ಲಾ ಶಾಂಗಿ ಮನ್ಯಾಗ ಮತ್ ಕೈಲೇ ಮಾಡತಾರಂತ್ರಿ ಹಂಗ ಅದು ಪಳಿ ಇರ್ತದ್ರೀ ಹಿಟ್ಟ ನ ಅದ್ಕೊಂಡು ಹಿಂಗ ಹಿಂಗ ಹೊರಸತಿದ್ರ ಶಂಗೀ ತಳಗ ಎಳ ಬೀಳತ್ಂತ ಬುಟ್ಟಿ ಮ್ಯಾಲ ಹಿಂಗ್ ಡಿಸೈನ್ ಡಿಸೈನ್ ಹಾಕ್ತಿದ್ರಿ ಅದು
ಈಗ ಅಷ್ಟು ಪೇಶನ್ಸ್ ಎಲ್ಲ ಆದ್ರೆ ಈಗ ಈಗ ಪಾಕೆಟ್ ತಂದು ಅಡ್ಗೆ ಮಾಡಕ ಆಗಲ್ ಹ್ಮ್ ಈಗಾದ ಮಷಿನ್ ತಿರ್ಗಸ ಹ ಮಷೀನ್ ಬಂದಾವಲ್ಲ ಮನೆಗೆ
ಹಾ ಮನ್ಯಾಗ ಬಂದವ್ರಿ ಅದನ್ ಹಿಟ್ಟಿಟ್ರ ಆಯ್ತು ಶಾಂಗಿವ್ ಟೈಪ್ ಎಳಿ ಎಳಿ ತಡಗ ಶಾಂಗಿ ಬೋತಾವ ಹಾ ಈಗೆಲ್ಲಾ ಇನ್ಸ್ಟಂಟ್ ಶಾಂಗಿರಿ ಅವೆಲ್ಲಾ ತಕ್ಷಣ ಸದ್ಯ ಬೇಕಾದ್ರೆ ಸದ್ಯ ಮಾಡ್ಕೊಬೋದ್ರಿ ಅಂಗ್ರ ಹ ಅವಾಗ ಏನ್ ಮಾಡ್ತಿದ್ರಿ ಸೀಸನ್ ಇ ತ್ತು ಅಂತಿ ಮತ್ ಮಳದ ಬಂತು ಚಂದಾಗ ಮಾಡಿ ಬೇಸ್ ದನ ಒಣಗಿಸಿ ಇಟ್ರ ಸ್ವಲ್ಪ ಒಂದ್ ವರ್ಷ ತನ ಯೂಸ್ ಮಾಡ್ಬೋದ ಅಂತೇಳಿ ಬಕ್ಳ ಬಕ್ಳು ಮಾಡಿ ಅವಾಗ ಸ್ಟಾಕ್ ಮಾಡಿ ಇಟ್ಕೊಂಡ್ ಬಿಡ್ತಿದಿ ಒಂದ್ ವರ್ಷ ದು ಪೂರ್ತಿ ರಿ
ಈಗ ಹಂಗೇನಿಲ್ಲ ಈಗೆಲ್ಲ ರೆಡಿ ಬಂದ ಏನ್ ಮಾಡಕ್ ತಂದ್ರೇನೇ ಇಲ್ಲ ಈಗ
ಮಾಡ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಈಗ ಅಂಗಡಿ ಹೋಗೋದು ಇಪ್ಪತ್ತು ರೂಪಾಯಿ ಶಾಂಗಿ ಕೊಡ
ಏನಿಲ್ಲ ನಾವು ಹಪ್ಪಳ ಹಾಕಿದ್ರೆ ಅರ್ವ ಅರವತ್ ರೂಪಾಯಿ ಎಂಬತ್ ರೂಪಾಯಿ ಒ ಸೇರ್ಪ್ಳ ಹಾಕ ಕೊಡ್ತಾರ ಅವ
ನೋಡಿ ನೀನ್ ಯ
ಹ್ಮ ಒಂದಸರ್ ಹಪ್ಳನೂರು ರೂಪಾಯಿ ಇವಾಗಾರ ನೂರ ಆಗಿರ್ಬೋದು ಶಾಪರ್ದಾಗ್ರಿ ಹ ಹಂಗ ಅರವತ್ತು ಅರವತ್ತು ನಾವವು ಇನ್ನು ಇದದು ಬಿ ಎಡ್ ಮಾಡೋದ ಅರವತ್ತತ್ತು ನೋಡ್ರಿ
ಯಾವ್ ಹಪ್ಪಳ ಹೇಳರವು ಉದ್ದ
ಕಲ್ಲಿ ಅಕ್ಕಿ ಅಕ್ಕಿ ಅಕ್ಕಿ ನಾವವು ಕೊಡ್ಬೇಕು ಅದ್ರ ಮ್ಯಾಗ್ ಅರವತ್ತು ನೂರು ಹಿಂಗ ಕೊಡ್ ತೋತಾರ ಒಂದ್ಸರಕಿ ಹ್ಮ್
ಕೊಟ್ಟು ಅರವತ್ತು ರೂಪಾಯಿ ಕೊಟ್ರ ಅವರು ಮಾಡ ಕೊಡ್ತಾರನ್ರಿ ಹಾ
ಇಟ್ ಮಾಡ್ಸಕ್ ಕೊಡ್ಬೇಕು ಅವ್ರ ಬರ ಹಾಕಿ ಒಣಗಸಿ ಕೊಟ್ಟ ಕೊ
ಹಾ ಹಾ
ಮನಯಾಗ ಒಬ್ಬ್ರೊಬ್ಬ್ರಗ ಅಷ್ಟ ತನ ಕುಂತ ಹಾಕಕ್ ಆಗಲ್ಲಲ್ಲ
ಸಫಾಶ
ಫಾಸ್ಟ್ ಆಗ್ತದ ಮಷನ್ಿಂತಂದ್ರೆ ಮತ್ ಹಂಗೆ ಗೊಬ್ಬರಿ ಅದು ನಾನ್ವೆಜ್ ಈಗ ಎಲ್ಲಾರ ಫಂಕ್ಷನ್ ಇದ್ದಾಗ ಅದು. ಕೊಬ್ಬರಿ ಸತೆಗೆ ಹಿಂಗ ತುರಿಬೇಕಲ್ಲ ಕೊಬ್ಬರಿ ಒಣ ಕೊಬ್ಬರಿ ಅದ್ರ ಸತೆಗೆ ಕಿಲೋ ಗಟ್ಲೆ ತುರಿದ್ ಕೊಡ್ತ ತಾ ಿ ಬೆಳ್ಳಿ ಪೇಸ್ಟ್ ಮಾಡಿ
ಈಗ ಬಿಡು ಬಾರಿರಿ ಅದನ್ನು ಕೆಲ್ಸ ಸ್ವಲ್ಪ್ ಕಮ್ಮಿ ಆಗೇ ನೋಡಿ ಇದೆಲ್ಲಾ ಜಾಬ್ ಮಾಡಕ್ ಹೋಗತಿರ್ತಾರಲ್ಲಾ ಮನ್ಗಿ ಏನು ಮಾಡೋದ ಆಗಲ್ಲಪ್ಪಾ ನನ್ ಕೌಸಲ್ಯ ಮಾಡ್ಕೊಡು ಹ ಇಂಥವೆಲ್ಲಾ ಅ ಾವ ಒಂತ ತಗೋದ್ರ ಮನೆಗ ಇದ್ ಏನ್ ಮಾಡ್ತಾರ ಎಲ್ ಕೊಡ ಬಿಡಪ್ಪ ನಾವೇ ಮಾಡ್ಕೊಂಡು ಕಾಲೇ ಇರ್ತವಾರ ಅಮ್ಮನೆ ಮಾಡರು
ಈ ಬೆಂಗ್ಳೂರಾಗ ಎಲ್ಲಾ ರೆಡಿನೇ ರೀ ಎಲ್ಲಾ ರೇಡಿಹ್ಯತು ಸಾರು.
ಹಾ ರೀ ಅದ ಏನ್ ನಡೀತಿದ್ರೀ ಕೊಬ್ಬರಿ. ತೆಂಗಿನಕಾಯಂದ ಒಡದು ಚಿಪ್ಪ ತಗದ್ ಏನಿಲ್ಲಲ್ರೀ ಒಡ್ ಎಲ್ಲ ಪೀಸ್ ಸ್ಮಾರ್ ಬಾಕ್ಸ್ ನ ಹಾಕ್ ಕೊಡ್ತಾರ ರೀ ಅವರು ಅವವಾಗಿಂದ ಅವಾಗೆ ಚಟ್ನಿ ಮಾಡ್ಕೊಂತರ್ಲಿ ಅಂತ ಮತ್ತ್ ದೋಸೆ ಇಟ್ರಿ ನಾವ್ ರಾತ್ರಿ ಎಲ್ಲಾ ದ ಅಕ್ಕಿ ಹಾಕಿ ಉದ್ದಿನ ಬಳಿ ಹಾಕಿ ಎಲ್ಲ ಆಯತು ಇಟ್ಟು ಮಿಕ್ಸಿ ಹಾಕ್ ಮಾಡಿ ಯಾವಾಗಲ್ರಿ ಇನ್ಷ್ಟಂಟ್
ಹ್ಮ ಎಷ್ಟ ಎಂಟ ಇಡ್ಲಿ ಸಿಗ್ತದ ರವಾ ರವಾ ದೋಸಾ ರಾಗಿ ದೋಸೆ ಎಲ್ಲಾ ಎಷ್ಟ ಚಲ್ರಿ ಹ್ಮ ಈಗ ಸಟಿದಾಗಂತ ಬಸಿ ಲೈಫಿಗೆ ನಡೆಯ ಬಿಡ್ರಿ ಯಾರಿಗ ಎಷ್ಟು ಪೇಶನ್ಸ್ ಇರ್ತ ಮನಿಗ್ ಬಂದ್ ಮಾಡಕ್
ಮತ್ತತ್ ಏನ್ ಮಾಡ್ತ್ಬಿಸ ಕಡಲ ಈಗ
ಈಗ ಮತ್ತತ್ ನಾವೇ ಸ್ಕೂಲಗ್ ನೋಡ್ರಿ ನಾಲ್ಕವರೆಗ್ ಬರ್ತೀವಿ ಬಂದ್ ಟೀ ಕುೂಡಂಗ ಮಾಡ್ಕೊಳಕ್ ಬೇಸ್ ನೀಡಿ ಇರ್ತದ ಟೀ ಮಾಡಕ್ ಬೇಸ್.
ಹ ವ್ಯಸ್ ಡ ಕೋತವ್ರಿ ಬಂದ್ ಮಾಡಂದ್ರ
ಅಲ್ಲೇ ಸಾಕಾಗಿರ್ತದೆ ಎಲ್ಲ ಮಾಡ್ಕೊಬೇಕಕ್ ಅನ್ಚ್ ಬಿತದ ಬಾಪಾ ಅಲ್ಲ ಅಂತೂ ಬರೀ ಆಫೀ ಸರ್ ಬೆಳಗ್ ಎ ಆರು ಗಂಟೆ ತನಕ ಇರುತ್ತೆ ಒಂಬತ್ತರಿಂದ ನಾವ ಫ್ರೆಂಡ್ ಒಬ್ಬರು ಅಲ್ಲಿ ಇರ್ತಾರೆ ಬೆಂಗಳೂರ ಹಾಗೆ ಹಾಕಂತಂಗ ವರ್ಕ್ ಮಾಡ್ತಾರ ಅವ್ರರು
ಹಾ ರೀ
ತೌಸಂಡ್ ನೋಡ್ರಿ ಅವರು
ಫಿಫ್ಟಿನ್ ರೀ ಫಿಫ್ಟಿ ತೌಸಂಡ ರೀ ಚಲೋ ಅಲ್ರಿ
ಹ್ಮ ಅದ್ಕ ರರಿ ಎಲ್ಲಾರ ನಮ್ಮ ಇದ್ರಾಗ ಕಾಮರ್ಸ್ ಆಗ್ಯದ ಎಲ್ಲಾರು ಹೋಗ್ಬ ಕಲ ಕಂಪನಿ ಆಗಂತ
ಹೌದ್ರಿ ಹ ಅಲ್ಲಿ ಎಲ್ಲಾ ಬಾಳದಾರೀ ನೈಟ್ ಎಂಟ್ರ ತನ ಎಏಳ್ರು ತನ ಮಾಡತಾರೆ ನೈಟ್ ಶಿಫ್ಟ್ ಹೋಗ್ತಾರೆ ಒಂದೊಂದ್ ಸರಿ ಅಲ್ಲಿ ನೋಡ್ರಿ ಬೆಂಗೂರ್ ಅಂತಲ್ಲಿ ಅವಕಾಶ ಬಾಳಿರ್ತ ಮಾಡಿನ ತೊಂದ್ರ ಹೋಗಿ ಕುಂತರ್ಗ ಏನ್ ಕೆಲಸ ಕಮ್ಮಿ ಇಲ್ಲ ಅದ್ರ ತಕ ಸ್ಯಾಲರಿ ನು ಚಲೋದವ್ರಿ ಅಲ್ಲಿ ಯಾಕಂದ್ರೆ ಅಲ್ಲಿ ಫೆಸಿಲಿಟಿ ಅದ ಉದ್ಯೋಗನ ಅಷ್ಟ ತಕ್ಕಂಗ ಕೆಲಸ ಮಾಡ ರೊಕಾನುನನ್ ಕೊಡ್ತಾರೆ ಇಲ್ಲ ಎಲ್ಲ ಹೇಳಿ ಅಂತ
ಏನಿಲ್ಲ ಇಲ್ಲಿ ಕಂಪ್ನಿ ಇಲ್ಲ ಏನಿಲ್ಲ ಬರ ಸಾಲಿಗೆ ಹೋಗ್ಬೇಕಕ್ ನೋಡ
ಹಾ ಶಾಲಿಗೆ ಹೋಗ್ಬೇಕು ಅದೇ ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಆಗ ಮಾಡ್ಬೇಕು ಇ ಹೋ
ಹ್ಮ ಯಾವ್ದ ಅದ್ಕೇ ಈಗ್ ಮಂದಿ ಊರ್ ಬಿಡಕತ್ತಾರ ಊರ್ ಬಿಟ್ರ ಬೆಂಗ್ಳೂರು ಪುನ
ಹ್ಮ ತಂದ್ರ ನೋಡಿರಿ ಇಲ್ರಿ ಯಾದ್ಗಿರಿ ಜನ ಹ ಈ ಕಡೆ ಶಾಹ ಪುರಾಸುರ ಪುರ ಗುಳೆ ಹೋಗ
ಹ್ಮ ನಮ್ಮೂಊರಾಗಂತೂ ನಮ್ಮ್ ಮನೆಯವ್ರ ಊರಾಗ ಅಲ್ಲಿಂತು ಎಲ್ಲಾರ ಬೆಂಗಗಳೂರರಿ ಬೆಂಗಗಳೂರು ಪುನ ಬರೀ ಅಲ್ಲಿ ಏನು ಗೌಂಡಿ ಕೆಲ್ಸ ಮಾಡಿದ್ರೆ ಐನೂರು ಎಂಟನೂರ್
ನೋಡ್ರಿ ಅಲ್ರರಿ ಅದೇ ಗೌಂಡಿ ಕೆಲ್ಸ ಲ್ ಮಾಡ್ರೆ ದಿನಕ್ಕೆ ಒಂದು ಐನೂರು ರೂಪಾಯಿ ಪೇಮೆಂಟ್ಡ್ತ ಅವರುಂಗದಾಗ ಅ ಇಪ್ಪ ಸಾವಿರ ಇಪ್ಪತ್ತೈದು ಸಾವಿರ
ಹಾಕೋತಾರ ಹೌದು ಹಾಕೋತಾರ ಅಲ್ಲಿನ ನ ಪರಿಷಾದವ್ರತ್ರ ಇದರ ಅವ್ರ ಇದ ಬರ ಗೊಂಡಿ ಕೆಲ್ಸ ಮಾಡಿ ಮನೆ ಕಟ್ಕೊಂಡ ನೋಡ್ರಿ ಬೆಂಗಳರುಹಗ ಹೋಗಿ ಇಷ್ಟು ಓದಿ ಏನಕೋತೀವತ್ತ ಅವರದಾಗೆ
ನಂದ ಇಷ್ಟೇ ಅಂತ ಅದಾರಿ ನೀ ಬಾವ್ಯಾಗಿನ್ ಕಪ್ಪಿ ಆದಂಗ ಆಗಿ ರಿ ಇದ ಇಟ್ಟೆ ಅದಾನ ನಮ್ದ ಇಟ್ಟೆ ಮಾಡದು ಅಂತ ಹೇಳಿ ಹೆಚ್ಚಗ ಏನ ಗೊತ್ತೇ ಇಲ್ ರಿ ಏನ್ ಮಾಡಾಕ್ ಅ ಹೇಳ್ರಿ ಹೆಚ್ಚಿಗೆ ಏನ್ ಮಾಡಲಕ್ಕಿಲ್ ಅವಕಾಶಸ ಏನ್ರಿ ನಾವ ಎಲ್ಲ ಮಾಡ್ಬೇಕ ಅಂತ ವೇರೆ ಬಟ್ ಏನು ಇಲ್ಲಲ್ ಮಾಡ್ಬೇಕ ಯಕಂದ್ರ ಆ ತರ ಇಲ್ ಏನು ನಮ್ ಓದೀನ್ ತಕ ಸಿಗ ಸಿಗಲ್ರರಿ ತಕ್ಕಂಗ ಕೆಲ್ಸ
ಇನ್ನ ಓದ್ಲಾದವ್ರಿಗೆ ಏನಾರು ಮಾಡ್ತೀವಿ ಬಿಡ ಕಾಣಿಸ್ ಬಿಡ್ತ ನಾವ ಇಷ್ಟೆಲ್ಲ ಓದಿ ಅಷ್ಟ ಸಣ್ಣ ಕೆಲ್ಸ ಯಾಕ ಮಾಡ್ಬೇಕ ಅನ್ಸಬಿಡ್ತದ ಮನ್ಸ್ ಒಪ್ಪಲ್ ಅದೆಲ್ಲ ಅಲ್ಲಿ ಇಲ್ಲಿ ಕೆಲಸ ಹೇಳ್ತಿರ್ತಾರ. ಇಷ್ಟೆಲ್ಲ ಓದಿ ಅದು ಮಾಡ್ಬೇಕೇನ್. ಅಂಗನವಾಡಿದ ನೋಡ್ರಿ ಅದೇ ಅಂಗನವಾಡಿ ಪೋಸ್ಟ್ ಬಿಡ್ತಾರ ಇಷ್ಟೋದಿ ಅಂಗನವಾಡಿ ಮಾಡ್ಬೇಕ.
ನೋಡ್ರಿ ಅದ್ರಾಗ ಆದ್ರಷ್ಟು ಬೆನಿಫಿಟ್ ಯಾವ್ದ ಇಲ್ಲ. ಬಾಳ ಲಾಭ ಬರ್ತತ್ ಹಾನ್ ರಿ ಆಕ್ಚುಲಿ ಅಲ್ಲಿ ಸಂಬಳಕಿನ ಗಿಂಬಳ ಜಾಸ್ತಿ ಸಿಕ್ತದ ಅಂತ ಹೇಳ್ತಾರೀ ಅದೇನೋ ಗೊತ್ತಿಲ್ಲ ಅದು ಹಿಟ್ಟು ಉಪ್ಪು ಅಕ್ಕಿ ಬೇಳೆ ಎಲ್ಲಾ ಬರ್ತ
ಎಲ್ಲಾ ಮೊಟ್ಟೆ ಅವೆಲ್ಲಾ ಉಳಿತಾವ್ರಿ ಬಾಳ.
ಹಾ ರಿ ಬಾಳ್ ಉಳಿದಿವೂ ಎಲ್ಲಾ ಇವು ಅಂಗನವಾಡಿ ಕೆಲ್ಸ ಮಾಡ ಮೇಡಮಗೆ ಅಲ್ರಿ ಇವೆಲ್ಲಾ.
ಮೇಡಮ ಗಿರ ಆಮಲೆ ಕಿರಾಣಿಗೆ ಅದಕ್ ಹಾಕಿ ತಗೊಂಡ್ಬಡ್ತಾರ.
ಹ್ಮ್ ನೋರಿ ಮತ್ತ್ ಹೆಚ್ಚ ಹೆಚ್ಚಿಗ ಮಕ್ಳು ಬಂದ ಆಗ್ಬೋದಲ್ಲ. ಈಗ ಅದೊಂದ ಬಂದ್ ಬರೀ ಸ್ಕೂಲ್ನಾಗ್ ಮಕ್ಕ್ ಮಕ್ಕಳ ಅಟಂಡೆನ್ಸ್ ತಗೊಳಿತ ರೀ ಎಷ್ಟು ಮಂದೀ ಟೀಚರ್ಸ್ರ ಟಿಚರ್ಸ್ ಅಟೆಂಡೆನ್ಸ್ ಬಂದತ ರಿ ಈಗ ಈ ಮಕ್ಳ ಅಟೆಂಡೆನ್ಸ್ ಬಂದದ್ರೀ.
ಹೌದು ಟೀಚರ್ಸ್ನು ಇದು ಬಂದದಲ್ಲ ತಂಬ.
ಹ್ಮ್ ಥಾಮ್ಸ್ ಅಂತೆ ಯಾಪ್ ಬಂದದ್ರಿ ಡೈಲಿ ಹಾಕ್ಲಿಕ್ ಇಬ್ಬರ್ ಮೊದಲ್ರಿ ನಾಲ್ಕ್ ಗಂಟೆ ತನ ಯಾರು ಟೀಚರ್ ಇರ್ತಿರಲಿಲ್ಲ ರಿ ಮಧ್ಯಾನ ಊಟ ಆದ್ರ ಒಮ್ಮಲ್ಗೆ ನಾಲ್ಕಕ್ ಬರ್ತಿದ್ರಿ. ಈಗ ನೋಡ್ರಿ ಅಟೆಂಡೆನ್ಸ್ ಸಾಕು ಸಲುವರ ನಾಕೃ ತನ ಕುಂದ್ರ್
ಕುಂದ್ರ್ತಾರ ಮತ್ತ
ಮುಂಚೆನೆ ಬಂದಿರ್ತಾರರಿ ಎಲ್ಲ ಸರ್ ಗೋಳ್ರಿ. ಅವಾಗ ನಾವ ಹೋಗಿ ಅರ್ಧ ತಾಸ ಪ್ರೇಯರ್ ಇದೆಲ್ಲಾ ಮಾಡ್ಸಾದ್ಮೇಲ ಬರ್ತಿದ್ರಿ
ಹೌದೌದು ಇವ ಈ ವರ್ಷನ್ ಬಂದದೇನ ಅದ
ಬಡದ್ಯಾಡ್ತಾರ್ ನೋಡ್ರಿ ಅಟೆಂಡನ್ಸ್ ಸಾಕ್ಲಿಕ್ಕ ನಾ ಜಲ್ದಿ ಬಂದ ನಾ ನೀ ತಿವಿ. ಮತ್ತ ಸ್ಕೂಲ್ ಮುಗಿಯತನ. ಸ್ಕೂಲ್ಟ್ಟ ಹೋಗಲ್ರಿ ಸ್ಕಲ್ನಗೆ ಇರ್
ಹ್ಮ್ ಮದ್ಯಾನ ಹೋಗ್ ಬರ್ಬೋದಲ್ಲ ಮತ್ತ್ ನಾಲ್ಕಕಂದ್ರೆ.
ರಿ ಮುಂಜೆನೆ ಒಂದ್ ಕರೆಕ್ಟ್ ಅಟೆಂಡೆನ್ಸ್ ಹಾತಾರ. ಸಂಜೆಾಗ ಒಂದು ಕರೆಕ್ಟ್ ಅಟೆಂಡೆನ್ಸ್ ಆಗ್ತಾರೆ ಸ್ಕೂಲ್ ಬಿಡ ಟೈಮ್ನಗ. ಹೋದೋ್ರು ಕೆಲ್ಸ ಹೋದೋರ್ ತಮ್ಮಗೆ ಸ್ಕೂಲ್ ಬಡ ಟೈಮ್ ನಗೆ ಬರ್ತಾರ ರಿ ಅವ್ರು ಕಷ್ಟ ರೀ ಹ್ಮ್ ಅವ್ರವ ಕೆಲ್ಸ ಅವರವರ್
ಹ್ಮ ಅಂದ್ರೆ ಯಾರನ ಚೆಕಿಂಗ್ ಬಂದ್ರೆ ಕಷ್ಟ ಆಗ್ಬಿಡ್ತದ ಅವ್ರ ಅಟೆಂಡೆನ್ಸ್ ಆಗಿ ಎಲ್ಲ ಹೋಗ್ಯಾರ ಅಂತ.
ತ್ತ್ ಆಗ್ತದ್ರೀ ಇದು ಮತ್ತೆ ಈಗ ಒಂದೊಂದ್ಸರಿ ಏನ್ ಮಾಡಡಕಕ್ ಆಗಲ್ ಮನದ ಏನ್ ಕಸಿತ್ತು ಅನಿವಾರ್ಯ ಹೋಗೇಬೇಕೇಕಿತ್
ಹೋಗೇಬೇಕಾಗತದರಿ ಅಂದ್ರ ಆದ್ರ ಚಲ ಐತ್ರಿ ಗೌರ್ಮೆಂಟ್ ಸರ್ವೆಂಟ್ ಬಾಳ ಕೇರ್ಲೆಸ್ ಮಾಡ್ತಾರ ನಮ್ಗೆ್ಯಾರನ್ ಹಿಡತಾರ ನಡ ಅಂತ.
ಹೌದ್ರಿ ಈಗ ಈಗ ಈಗ ಮಾಡ್ಯಾರ್ ನೋಡ್ರಿ. ಮತ್ತೆ ಈಗ ಏನು ಇಲ್ಲ ರೀ. ಆಕ್ಚುಲಿ ಅವಾಗೆಲ್ಲಾ ಮಕ್ಕಳ ಅಟೆಂಡನ್ಸ್ ಹಾ ರೀ ಅವಾಗ ಮ ಮಕ್ಕಳು ಬರ್ಲಾರ್ದ ಇಷ್ಟ್ ಮಂದಿ ಬಂದಾರ ಅಂತೇಳಿ ಬಿಸಿ ಊಟದೆ ಎಲ್ಲಾ ಹಾಕಸ್ಕೋತಿದ್ರಿ ಖರ್ಚ
ಹ್ಮ್
ಬಟ್ ಇವಾಗ ಎಲ್ಲ ಹಾಸುತ್ತ ಇಲ್ಲ ರೀ ಮಕ್ಳಿಗೆ ಆಟೆೆ ಬಂದ್ರ ಕಂಪಲ್ಸರಿ ಯಾವ್ ಮಗುಂದು ಸ್ಕ್ಯಾನ್ ಮಾಡ್ಬೇಕ್ರೀ ಫೇಸ್ ಅಂದ್ರೆ ಅವತ್ ದಿನ ಮಗುಂದ ಅಟೆಂಡೆನ್ಸ್ ಹೋಗ್ತ ಸರಿ ಅದೇ
ಹಾ ಹಾ ಹಾ ಎಲ್ಲಾ ಸ್ಕೂಲಿಗನೂ ಬಂದದ ಅದು
ಮುಂದಿನ ತಿಂಗಳನಾಗ ಇಂಪ್ಲಿಮೆಂಟ್ ಮಾಡ್ತಾರೆ ಈಗ ಜಸ್ಟ್ ಟ್ರಯಲ್ ಮಾಡ್ಲಿ ತ್ತರ ಈಗ
ಹ್ಮ್ ಇ ಅಂದ್ರೆ ಚಲೋ ಇದಿಲ್ಲಾ ಅಂದ್ರೆ ದಿನ ಇಷ್ಟೇ ತತ್ತಿ ಹೆಗ್ ಇಷ್ಟ್ ಹದ್ನೈದ ಹುಡುಗರು ಅಂದ್ರೆ ಇಪ್ಪತ್ತೇಳ ಎಲ್ಲ ಜಾಸ್ತಿ ಹಬ
ಜಾಸ್ತಿ ಹಾಕ್ತಿದ್ರಿ ಲಾಭ ಬರ್ತಿತ್ವ್ರಿದವಿ ಕೇಳ್ತಿದ್ರಿ ಯಾರೀ ಎಷ್ಟ್ ಹಾಕಿದ್ದು ಅಂದ್ಮೇಲೆ ಏ ಇಲ್ರಿ ಇಪ್ಪತ್ತ ಇತ್ ನಲ್ವತ್ಕ್ಳ ಬಂದ್ರ ಅಂದ್ರ ಸುಮ್ನನೆ ಅನ್ಬೇಕ ಆತಿತ್ ಹ್ಮ ಹ ವ್ಯಾಲಿಡ್ ಪ್ರೂಫ್ ಇರ್ತದಲ್ ಬರಕ್ಕಾಗ ಇದು ಏನಂದ್ಸಲ ಈಗ
ಹ್ಮ್್ಮ
ಸರಿ ರ ಮೇಡಮ್ರಿ ಊಟದ್ ಮಾಡ್ತ ತಿ ರ ಈಗ.
ಹ್ಮ್ ಆಯ್ತವ್ರಿ ಅಷ್ಟೇ ಮಾಡ್ರಿ ಹ.
ಮಳ ಹ.